ಹಲೋ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಮಲ್ಕೊಳ್ಳುತ್ತೆ.
ಊಟ.
ಇನ್ನೂ ಮಾಡಿಲ್ಲ.
ಟೈಮ್ ಆಯ್ತಲ್ಲಾ.
ಓಕೆ.
ಹ್ಮ್ ಏನ್ ಮಾಡಿದಿದ್ದಾರೆ ಅಡ್ಗೆ.
ಗೊತ್ತಿಲ್ಲ.
ಹ್ಮ್ ಆಸ್ಟೆಲ್ ಎಲ್ಲ ಇರೋದು.
ಹಾ-
ಮಧ್ಯಾಹ್ನ ಎಏಂತನ್್ರೀ ಸಂಜೆ ಕಾಫಿ ಟೀ ಸ್ನಾಾಕ್ಸ್.
ಏನೂ ತಿಂದಿಲ್ಲ ಮನಕೊಂಡಿದ್ದೆ ಸುಮ್ಮನೆ. ಏನ ಮಾಡ್ತಿದ್ದೀರಾ ನೀವು ಹಲೋ ಹಲೋ ಹಲೋ ಹಲೋ